ಕೇಳಿ ಕಿಶೋ
ಏನ್ ಮಾಡ್ತಾ ಇದ್ದೀರಾ ರಾಜು
ಇದ್ದೆ ಅಂಗೆ ಸುಮ್ಮನೇ
ಹ್ಮ್
ಇದು ಮೇಲ್ಗಡೆ ನಮ್ಮ ಮನೆ ಮೇಲ್ಗಡೆ ಶೀಟ್ ಹಾಕ್ಸ್ಬೇಕಿತ್ತು ಫುಲ್ ಅಂದ್ರೆ ಮಳೆ ಬರ್ಬಾರಡ್ದು ಒಂಚೂರು ಆ ತರ ಶೀ ಮಾಡ್ಬೇಕಿತ್ತು ಹಾಕ್ಸ್ಬೇಕು ಅವನು ಫೋನ್ ಮಾಡಿದ್ದೆ ಬೆಳಿಗ್ಗೆನೆ
ಹಾ
ಬರ್ತೀನಿ ಫೋನ್ ಮಾಡಿದ್ದೆ ಸೀಟ ಅವನ್ಗೆ ಹಾಕಕ್ಕೇ
ಹ್ಮ್
ಅವ್ನು ಬರ್ತೀನಿ ಬರ್ತೀನಿ ಅಂದಬಿಟ್ಟು ಆಟ ಆಡಸ್ತವ್ನ ಅ ನೋಡ್ಬೇಕು ಬೇರೆಯವ್ರು ನೋಡ್ಬೇಕುಲ್ಲ
ಮೂರು ರೋಜೆ ಬೇರೆನ ಎಲ್ಲೂ ಉಡ್ಕೊ
ಅವ ಇಲ್ಲೇ ನಮ್ಮ ಮನೆತ್ರರನ ಇರೋದು ಅಂದ್ರೆ ಇಲ್ಲಿ ಡೌನ್ ಒಲ್ ಇಂಡಸ್ಟ್ರಿಯಲ್ ಏರಿಯಾ
ಹ್ಮ್
ಅಲ್ಲೇ ಇರೋದು ಅವರು ಅವ್ರು ಮುಂಚೆ ಹಾಕಿದಾರಲ್ಲ ಅವರೇ ಹಾಕಿರೋದುದು
ಆ
ಇವೊಂದ ಸ್ವಲ್ಪ ಮಾಡಕೊಡು ಅಂದ್ರೆ ಅವ್ನು ಆಗ್ ಬರ್ತೀನಿ ಈಗ್ ಬರ್ತೀನಿ ಅಂತ ಆಟ ಆಡಸ್ತವ್ನೇ
ಯಾವ ತರ
ಹ್ಮ್ ಅದಕ್ಕೆ ಈಗ ಅವನಿಗೆ ಮಾಡಿದ್ದಿದ್ದು ಈ ಫೋನೇ ಎತ್ತಲಿಲ್ಲ ಮತ್ತೆ ಊಟ ಮಾಡಿದ
ಮ್ಮ್ ರಾಜು ಆಯ್ತು ಇವಾಗಣೆ ಜಸ್ಟ್ ತಿಂದೆ
ಹೌದಾ
ಹ್ಮ್ ಇನ್ನೇನು ಸಮಾಚಾರ
ಮತ್ತೇ ಯಾರನ್ನ ಬಂದಿದ್ರ ಮನೆ ಹತ್ರ
ಯಾರೂ ಬಂದಿಲ್ಲ ಯಾಕೆ
ಯಾರು ಬಂದಿಲ್ವಾ ಹುಡುಗುರೂ ಇವನು ದಶಾಂತು
ಅವರ ಅವರು ಇಲ್ಲೇ ಕೆಳಗಡೆ ಮಾತಾಡ್ತ ಅವ್ರೆ
ಹ್ಮ ಹ್ಮ್ ಇವನು ಕಷನ್ ಫೋನ್ ಮಾಡ್ಬಿಟ್ಟು ಬಾ ಹೋಗೋಣ ಹಏಕ್ಕೆ ಅಂದ ಓದ್ಕೋಬೇಕಾ
ಹ್ಮ ಓದ್ಕೋಬೇಕು ಈಗ
ಏನ್ ಓದ್ತ ಇದೀಯ ಈಗ ಅದೇ ಏರಿಕ್ ಹೋಗೋಣ ಬಾ ಅಂದಬಟ್ಟು ಬತಿದ್ ಇವ್ರು ಗಾಡಿ ಎತ್ಕೋಬ ಹತೀನಿ ಅಂದ ಒಂದ್ ಐದ್ ನಿಮಿಷದಿಂದ
ಫೋನ್ ಮಾಡಿ ಹೇಳ ಬೇಡ ಅಂತ
ಫೋನ್ ಮಾಡಕ ಆಗಲ್ಲ ನಿನಗೆ ಆಗಬೂರಿ ಹ ಅದೇ ಹಿಂಗ ಏನೋ ಫೋನ್ ಮಾಡುದ್ರೆ ಅನು ಹೇಳಬೇಕು ಬೇಡ ಅಂತ ಇವತ್ ಮ್ಯಾಚ್ ಐತೆ ಒಂದು ಫುಟ್ಬಾಲ್
ಯಾವುದು
ಹನ್ನೆರಡವರೆಗೇನು ರಾತ್ರಿಗೆ
ಹ
ನಾರ್ವೆ ಮತ್ತೆ ಫ್ರಾನ್ಸ್ ಚೆನ್ನಾಗಿ
ಯಾವ ಯ ಯಾವ್ದು ಗೆಲ್ಬೋದು
ಯಾದ ಗೆಲಬೋದಾ. ಒಂದು ಫ್ರಾನ್ಸ್ ಗೆಲ್ಬೋದು ನನ್ನ ಪ್ರಕಾರ ಎರಡು
ಪಕ್ಕ ಗೆ ಹೌದಾ ಒನ್ ಸೈಡೆಡ್ ಮ್ಯಾಚ್ ಳ ಯಾವ್ದಾದ್ರು ಇದ್ರ ನನಗ ಫೋನ್ ಮಾಡು.
ಹೌದಾ. ಯ ಈ ವರ್ಲ್ಡ್ ಕಪ್ ಹೇಳೋಕ ಆಗಲ್ಲ ಏ ಚೆನ್ನಾಗಿಲ್ದಿರೋ ಟೀಮೆ ಗೊತ್ತಾಯ್ತು. ಅಂದ್ರ ಮಾಮೂಲಿ ಟೀಮ್ ಡಮ್ಮಿ ಟೀಮೇ ದೊಡ್ಡ ಟೀಮ್ ಜರ್ಮನಿಗ್ ಸೋಲಸಿ ಬಿಟತು.
ಹೌದಾ.
ಹ್ಮ್.
ಓ ಅಂಗಾರೆ ಫುಟ್ಬಾಲ್ ಮೇಲೆಲ್ಲ ಆಡಕ್ ಆಗಲ್ಲ.
ಹಾ ಸುಮನೆ ಇದಾಗತ್ತೆ.
ನಾನು ನಿನ್ನೆ ಇದಿತ್ತಲ್ಲ. ಬಾಂಗ ಇದು ಮತ್ತೆ ಯಾವದದು ಶ್ರೀಲಂಕಾನ ಬಾಂಗ್ಲಾದೇಶ ಮತ್ತ ಇಂಡಿಯಾ ಇತ್ತನ ಯಾವದ ಇದ್ದಿದು.
ಹಾ ಇತ್ತು ಹೇಳು ಕರೆಕ್ಟ ಹ್ಮ.
ಲೇಡಿ ಉಮೆನ್ಸ್
ಹ್ಮ್.
ಹ ಅದು ಹಾಕಣ ಅಂತ ನೋಡ್ಕೊಂಡೆ ಹಾಕೊಂಡೆ.
ಹ್ಮ್.
ನೋಡುದ್ರೆ ಅದ್ ತೋರ್ಸ್ತನ ಇಲ್ಲ ಆ ಮ್ಯಾಚ್ದು.
ಹೌದು.
ಹ್ಮ್ ಅದ್ರಲ್ಲಿ ಪ್ಲೇ ಇನ್ ಎಕ್ಸ್ಚೇಂಜ್ ಅಲ್ಲಿ.
ಹ್ಮ್.
ಸುಮ್ಮ್ನೆ ಹಾಕೊಂಡೆ ಹೆಂಗೆ ಅಲ್ಲ ಅದ್ರಲ್ಲಿ ಐತಿ ಇನ್ನು.
ಹ್ಮ್.
ಹ್ಮ್ ಇದು ಮೈನ್ ಇರುತ್ತಲ್ಲಾ.
ಗೊತ್ತಾಗುತ್ತ ಗೊತ್ತಾಗುತ್ತ ಹೇಳು. ಎ ಎಂತ್ರಲ್ಲಿ ಮಾಡ್ತೀ ಹೇಳ ನೀನು.
ಪ್ಲೇ ಇನೋ ಮೈನ್ ಮೈನ್ ಪ್ಲೇನ್ ಎಕ್ಸ್ಚೇಂಜ್.
ಹೌದ ಏನು ಆ ನಂಬಬೋದಾ ಆ ವೆಬ್ಸೈಟ್ ನ ಏನ ಆಗಲ್ವಾ.
ಹ ಹ ಹ ಏನು ಆಗಲ್ಲ.
ಹೌದಾ.
ಕಳಸ್ತೀನಿ ಇರು ನಿನಗೆ ಹ್ಮ.
ಕಳ್ಸ ನೋಡೋಣ ಯಾವ್ದಾರ ಒಂದು ಎಷ್ಟು ಮಿನಿಮಮ್ ಎಷ್ಟ ಹಾಕ್ಬೇಕ ಅದಕ್ಕೆ.
ಒನ್ ನಾಟ್ ಒನ್ನು.
ಒನ ನಾಟ್ ಒನ ಹಾಕ್ಬೇಕಾ.
ಹ್ಮ್ ಒಂದೊಂದ ಬೇರೆ ಅದಕ್ಕೆಲ್ಲ ಫೈವ್ ಹಂಡ್ರೆಡ.
ಹ್ಮ.
ಇದಕ್ಕೆ ಒನ್ ನಾಟ್ ಒನ್ ಅಷ್ಟೇ.
ಅಂದ್ರೆ ಮಿನಿಮ ಆಡ್ಬೇಕು ಅಂದ್ರೆ ಎಷ್ಟು ಎಷ್ಟ ಕೊಟ್ಟ ಆಡ್ಬೇಕು.
ಟೆನ್ನು.
ಹೌದಾ ಮಿನಿಮಮು.
ಹ ಇದು ಕ್ರಿಕೆಟ್ ಗೊತ್ತಿಲ್ಲ.
ಓ ಹತ್ತು ಕೊಟ್ಬಿಟ್ಟು ಆಡ್ಬೋದಾ.
ಹ ಹ ಮೈನ್ಸ್ಗೆ ಐದು್ ರೂಪಾಯಿ ಆಡ್ಬೋದು.
ಹೌದಾ.
ಹ್ಮ್ ಮಿನಿಮ್ ಐದು ರೂಪಾಯಿ.
ಹ್ಮ್. ಏನು ಈಗ ಅ ಕಾಸ್ ಹಾಕೇತ್ ಅಂದ್ರೆ ಗೆದ್ದಿದ ತಕ್ಷಣ ಹಾಕೊಂಡ್ಬರ್ಬೋದಾ. ತೋೊಂಡಿಯ. ಲೇಟ್ ಮಾಡೋದು.
ಹ್ಮ ಇಲ್ಲ ಇಲ್ಲ ಒಂದ ಟೆನ್ ಮಿನಿಟ್ಸ್ ಒಳಗಡೆನೆ ನನ್ಬೆ.
ಹತ್ತು ನಿಮಿಷ ತಗಳುತ್ತಾ ಹಂಗಾದ್ರೆ.
ಹ. ಹತ್ ನಿಮಿಷ ಒಳಗಡೆನೆ ಅಂದ್ರೆ ವಿಟ್ರ ಕೊಟ್ಟು ಒಂದೊಂದ್ಸತಿ ನಂದು ಆಗಿರೋದೆಲ್ಲ. ಬಿಡ್ರಾ ಕೊಟ್ಟು ಎರಡ್ ನಿಮಿಷಕ್ಕೂ ಒಂದ್ ಎರಡ್ಡು ಎರಡ್ ನಿಮಿಷಕ್ಕೆಲ್ಲ ಬಂದ್ಬಿಡುತ್ತೆ.
ಹೌದಾ.
ಇಟ್ರ ಕೊಟ್ಟಿದ ತಕ್ಷಣ ಹ್ಮ್.
್ಮ ಮಸ ನಥನ.
ಹಾ ಇಲ್ಲ ಏ ಇಲ್ಲ ಇಲ್ಲ.
ಹ್ಮ.
ಬೇಕಾರೆ ಬಾ ನಾನೇ ತೋರ್ಸ್ತೀನಿ ನಾಳೆ.
ಹ್ಮ್ ಎಲ್ಲಾ ಆಡಕ್ ಹೋಗ್ಬಳ ಗೊತ್ತಿತ್ತಾನೆ ಸುಮ್ಮ್ನೆ. ಹಾ ಇದಾಗ್ಬಿಡುತ್ತೆ ಅದೇ ರೂಢಿ ಆಗ್ಬಿಡುತ್ತೆ ಸುಮ್ಮೆ.
ಹ್ಮ ಈ ಸುಮ್ಮನೆ ನೂರು ಇನ್ನೂರು ಅಷ್ಟು.
ಹಂಗೆ ನೂರು ಇನ್ನೂರು ಹಾಕ. ಕೋಗಿನಮ್ಮ ಒಮ್ಮೆ ಲ್ಲ ಮಾತಾಡ್ತವ್ರ.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
ಹ್ಮ್್ಮ ಸ್ವಲ್ಪ ದೂರ ಹೋಗು ದೂರ ಹೋಗ ಮಾತಾಡು ಹಂಗೆ.
ಹ್ಮ್ಲ್ಲ.
ಹ್ಮ್ ಎಲ್ಲ ಹದ ಪ್ರೀತಮ.
ಅದ ಎಲ್ಲ ಹೋಗ ಒೊಂಡ ರಜು.
ಹೌದಾ. ಅದೇ ಈ ಯೋಗ. ಅದೇ ಈ ಹನ್ನೆರಡುವರೆಗೆ ಮ್ಯಾಚ್ ಆಯ್ತು ಒಂದು ಅ್ ಹೇಳದ್ ಮೇಲ. ಅದ ಕಾಯ್ತಾಯ್ದೀರಿ. ನಾನು ಯೂಸಫ್ ಎಲ್ಲಾ ಮಸ್ತ್ ಆಾಗಿ ನೋಡ್ಬೇಕು ಅಂದ್ರೆ ಮನ್ ಮನೇಲ್ಲೇ ಇದೆ ಮಾಮೂಲಿ ಅವ್ ಮನೇಲ್ಲ ಅವನ್ ನೋಡ್ತಾನೆ. ಇಬ್ರು ಕಾಯ್ತಾ ಇದ್ದೀವಿ. ಇರತ್ ಮ್ಯಾಚ್ ನೋಡ ಫುಲ್ಲು ಎಕ್ಸಾಕ್ಟ್ ಆಗ.
ಹ ಯಾವತಾರಾ.
ಹ್ಮ್.
ಕಟನ್ಕಲಿ
ಏನ್ ನಾಳೆ ಕರ್ಕ ಅಡಂಬಾ ಹೋಗಣ ಮಧ್ಯಾಹ್ನ ನಾಳೆ.
ಹ್ಮ್ ನಾಳೆ ಅಂದ್ರೆ ಗರ್ತೀಿನಿ.
ಹ್ಮ್ ಮುಗಸ್ಕೊ ಮುಗ್ದಿರತ್ತ ಎಕ್ಸಾಮು ನಾಳೆ. ಎಷ್ಟ ಗಂಟೆಗೆ ಎಷ್ಟ ಗಂಟೆಗೆ ಮುಗಿಯೋದು.
ಒಂದು ದೆ. ನಾಳೆ ನಾನಮ್ನಿ ಹನ್ನೆರಡುವರೆಗೆ ಮುಗಿಯೋದು.
ಹನ್ನೆರಡು ಮೂರ್ತಾ ಇದಾ ಎಷ್ಟ್ ಗಂಟೇಕ್ ಸ್ಟಾರ್ಟ್ ಆಗೋದು ಎಕ್ಸಾಮ್ ನಿಮ್ಮದು.
ನಮಗ ಸ್ಟಾರ್ಟ್ ಆಗೋದು ಒಂಬತ್ತುವರೆಗೆ.
ಒಂಬತ್ತುವರೆ ಹು. ಹೌದ ಲೇಟ್ ಹಂಗಾದ್ರೆ. ಒಲ ಒಲ್ಲಲ್ಲ ನಮ್ಗೆ ಎಸ್ಕೊಂಡಂಡವಿಲಾ ಇದ್ದು. ಮಧ್ಯಾಹ್ನ ಇತ್ತು. ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಗಂಟೆಗೆ ಏನ. ಸ್ಟಾರ್ಟ್ ಆಗ್ತಿತ್ತು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿ ಮೂರವರೆ. ಹೊಕ್ಕಿತ್ತು ಇಲ್ಲಾ ಪರವಾಗಿಲ್ಲಾ. ಹು ಬೇಗಾರ ಇಕ್ಕಿಬಿಟ್ಟವರೇ.
ಕೃಷ್ಣ್ ಜಮಾ ಆ ತರಾ.
ಎ ತನಾ ಅಂದರೋ. ಹು ಕಳ್ಳೆಗಾಲಕ್ಕೆ ಹೋಗ ಬಂದವ್ರಪ್ಪಾ ಆಕಾಶ ಜಯಂಕರು. ನಾನು ನಾನ್ ಹೋಗ್ಬೇಕಿತ್ತು ನಾನ್ ಮಿಸ್ ಆದೆ ನಾನ್ ಆಚೆ ಹೋಗ್ಬೇಕಿತ್ತಿಲ್ಲೇ. ನಮ್ಮ ಅಕ್ಕಾ ಬೇರೆ ಬಂದಿದ್ರಲ್ಲಾ ಹೋಗಕ ಆಗಿಲ್ಲ ನಾನು.
ಒಳ್ಳೆಗಲ್ದಕ್ಕೆ ಏನ್ಕ ಹೋಗಗುರು ಅವರು.
ಅದೇ ಪೂಜೆ ದೇವರದು ಸುವಾರದ್ದು ಪೂಜೆ ಇಕೊಂಡ್ರಂತವರು.
ಉವಷ್ಟ.
ಹು ಸುಹಾಸ್ ಮನೇಲಿ ಅಲ್ಲಿ ಅವ್ರ ಮನೆ ದೇವರು ಅಲ್ಲಿ ಪೂಜೆ. ಇನ್ನು ಮಾಡ ಮಾಡತ್ತವರೇ. ಕರದಿದ್ದಾ ನನ್ನ ನಾನು ಹೋಗಕಾಗಿಲ್ಲಾ ಆದ್ರ.
ಹೋಗಬೇಕತಾನೆ.
ಅರ್ಬೆ ನಮ್ಮ ಮನೇಲ್ಲೂ ಅದೇ ಆಚೆ ಹೋಗ್ಬೇಕಿತ್ತು ಹಂಗೆ ಪಾಪೂನೆಲ್ಲಾ ಕರ್ಕೊಂಡು.
ಕೀ
ಹೋಗ್ಬೇಕಿತ್ತು. ಹ ನಮ್ಮ ಅಕ್ಕಾನು ಇಲ್ಲೇ ಇದ್ರಲ್ಲ ಬೇಡಾ ಹೋಗ್ಬೇಡಾ ಹೋಗ್ಬೇಕು ಆಚೆ ಅಂದ್ರು ಅದಕ್ಕೆ ನಾನು. ಹೋಗಕ ಆಗಿಲ್ಲಾ ಹೊಳೆಗಾಲಕ್ಕೆ.
ಎಷ್ಟು ಏನ್ ಏನ್ ಬೇರೆ ಬೇ ಹತ್ತು ನಾನ ಅದೇ ಬಸ್ಸು ಹತ್ತದು ನಮ್ಮ ಊರ್ಗ ಹೋಗೋಕೆ.
ಹೌದಾ ಹು ಹೌ ಚಲಾ.
ಮತ್ತೆ.
ಗದಗೆಪ್ಪ ಹು ಚಲ್ಲಾ.
ಹಾ
ಯಾವಾಗ ಸ್ಟಾರ್ಟ್ ಮಾಡದ ನೀವು ಮನೆ ಕಟ್ಸೋದು.
ಹೆ ಇನ್ನು ಲೇಟು ಮಚ್ಚಾ.
ಹು ನೆಕ್ಸ್ಟ್ ವರ್ಷ ಮುಂದಿನ ವರ್ಷ. ಇಲ್ಲಾ ಬಿಡ ಲಿಂಕ್ ಆಗಿ.
ಮುಂದಿನ ವರ್ಷ ಅಲ್ಲಾ ಈ ವರ್ಷನೇ.
ಅದೇ ಅಕ್ಟೋಬರ ನವೆಂಬರ ಒಳಗಡೆ ಸ್ಟಾರ್ಟ್ ಮಾಡ್ತೀರಾ.
ಹಾ ಸೆಪ್ಟೆಂಬರ ಅಕ್ಟೋಬರ ಅನ್ನಕೋ.
ಅಕ್ಟೋಬರ ಅದೆ ಎಲ್ಲಾ ರಿಜಿಸ್ಟ್ರೇಷನ ಆದ್ರೆ ಇದು. ಅವ್ರ ಮೇಲೆ ಮೇಲ್ ರೆಜಿಸ್ಟ್ರೇಷನ್ ಆದ್ರೆ.
ನೋಡ್ರಿ ಒಳ್ಳೆ ಮೇಸ್ತ್ರಿ ನೋಡ್ರಪ್ಪಾ ಮಾಡ್ಸೋದ ಮಾಡ ಒಂದೇ ಸಲ ಮಾಡ್ಸಕ್ ಆಗದು ಹೇಳದ್ ನೋಡು.
ಒಳ್ಳೆ ಮೇಸ್ತ್ರಿ ಒಳ್ಳೆ. ಪ್ಲಾನಿಂಗ್ ಮಾಡ್ಕೊಂಡು ಮನೆ ಹಿಂಗೆ ಬರ್ಬೇಕು ಅಂತ ಮಾತಾಡ್ಕೊಂಡು.
ಹ್ಮ್
ಮಾಡಸ್ರಿ ಮೆಟೀರಿಯಲ್ಸ್ ಎಲ್ಲಾ ನೀನು. ಜಲ್ಲಿ ಮಣ್ಣು ಹಲೋ ಬ್ಲಿಕ್ಸು ಎಲ್ಲಾ. ಚೆಕ್ ಮಾಡು ಕ್ವಾಲಿಟಿ ಅಂದ್ರೆ ಪರಿಶ ಚೆನ್ನಾಗಿರ್ಬೇಕದು.
ಹ್ಮ್
ಚೆನ್ನಾಗಿರೋದೆಲ್ಲ ಮಾಡಿ ಹಾಕ್ಸಿ ಕಟ್ಸ್ರಿ. ಪುರ್ನಿಂಗ್ ಎಲ್ಲ ನೀವೇ ಮಾಡ್ತೀರಾ ಮೆಸ್ರಿಗೆ ಒಪ್ಪಿಸಿ ಬಿಡ್ತೀರಾ.
ನಾವೇ ಮಾಡ್ಕೊಬೇಕು ರಾಜು.
ಹ್ಮ್ ಇವ್ರಂಗ ಮೈನ್. ಪುರ್ನಿಂಗ್ ಮಾಡ್ಕೊಳ್ರಿ ಕರೆಕ್ಟ್ ಆಗಿ ಆಯ್ತಾ.
ಹ್ಮ್ ನೀರ್ಾಕೊಂಡ್ ಮಾಡ್ಕೊಬೇಕು
ಹ್ಮ್ ಸರಿ ಸರಿ
ಮಾಡಲ ನಾನು ರಿಟರ್ನು.
ಹ್ಮ್ ಸರಿ ನೀ ರಿಟರ್ನ್ ಆಮೇಲೆ ಮಾಡಿ ಒಂದೆರಡು ನಿಮಿಷ ಬಿಟ್ಟು.
ಅದೇ ಈ ಕಟ್ ಮಾಡಿದತ್ತಷ್ಟ ಮಾಡ್ಲಾ ಎರಡ್ ನಿಮಿಷ ಬಿಟ್ಟು ಮಾಡ್ಲಾ.
ಕಟ್ ಮಾಡಿದ ತಕ್ಷನೇ ಮಾಡಿ ಆಯ್ತು.